ಹಲೋ
ಉಟಾ ಆಯತಾ
ನಾಷ್ಟ ಆಗ್ಯದೊ ಮಾರಾಯ ನಮ್ ಉಟ್ ಮಾಡ್ಬೇಕ್ ತುಂಬ.
ಹ್ಮ ನಮ್ದು ನಾಷ್ಟ ಆಗ್ಯದ ಊಟಾಗ್ ಹೋಗ್ಬೇಕ್ ಅಂತನೆ ಏನ್ ಟಮಾಟೊ ಕರಿ ಮಾಡಿರ್ತ ತರ ಹೋಗಲ್ಲ
ಟಮಾಟೊ ಕರಿ
ಮೂಲೆ ಅಪ್ಪ ಟೊಮ್ಯಾಟೊ ಪಾಲ್ಯ ತರನ ಮಾಡ್ತಾರ ಕರ್ರ ಅಂತಾರದು ಮತ್ ಮಾಡದಿದ್ರ ಏನಿಲ್ಲ ಹೆಸ್ರು ಬರಿ ಕುಡ್ದು ಯಾರ್ದಕಿ. ಕೇಳಿದ್ರೆ ಭಾರಿ ಬಿಡಲಾನ ಅಲೆವ್ ನೋಡಿದ್ರೆ ಏನಿರಲ್ಲವ್. ಚಪಾತಿ ಟಮಾಟಾ ಕರ್ರಿ ಅನ್ನ ಸಾಂಬಾರ್
ಹ
ಅತ್ ಹನ್ನೆರ್ಡವ.
ಮತ್ತೆ ಏನ್ ನೋಡ್ ಬ ಇನೆಳ್ವ
ಮಲ್ಯಗಾ ಹಚ್ಚಿದ್ಯಾ?
ಹಚ್ಚಿದ್ಯಾ ಮುಂಜಲಿ.
ಹೂ
ತಚ್ಚಿದ್ದ ಮಗ ಅವ ಅಟ್ಟ ಮಾತಾಡಿದ ಸುಮ್ಮ ಏನ್ ನಡೆದಿದೆ ಏನೆಲ್ಲ ಹಚ್ಚಿದಾ ಫೋನು?
ಹೂ
ಅವ ಅವನ ಕೂಡ ಮಾತಾಡತ್ತಿದೆ.
ಮನೆ ನನಗ ಹಚ್ಚಿದ್ದ ಏನ್ ಫೋನ್ ಇಲ್ಲ ಏನಿಲ್ಲ? ಗೇಮ್ ಮಾಡಕ್ ಬರವಲ್ಲ ಅಂತಂದ ಗೇಮ್ ಡಿಲೀಟ್ ಮಾಡಿನ್ಲಿ ಅದು.